ಹಲೋ
ಹಲೋ
ನೋಡ
ಏ ಏನಲ್ಪಾ ಆರಾಮಲ್ಲಾ
ಹಾ ಆರಾಮ್ ಮಾಡಪ್ಪಾ ನೀವನ
ನಾನಪ್ಪಾ ಫುಲ್ ಖಷಿ ಆಗ್ಬಟ್ಟಿವವತ ಖಷಿ ಖುಷಿ ಮಾತಾಡಾಕತ್ತತಿ
ಏನಲ್ಲ ಸುಮ್ಚ್ಚಿದ್ದ ಹಂಗೆ ನೊಂದ್ ಸ್ವಲ್ಪ ಮದವೆ ಆಯ್ತಾ
ಹ ನಿಂದಾ
ಹಾ ನಂದ
ಎಪ್ಪೋ ಯಾಕೋ ನಮಗ್ ಯಾಕ ಹೆಂಗ ಕೊಟ್ಟಿ ಉರ್ಸ್ತ ನೀವು
ಎ ಒಟ್ಟೆ ವೆಟ್ಟಿ ವೆಟ್ಟಿ ಕುರ್ಕ ನೀಲ್ಲ
ಅಲ್ಲೋ ನಾನ್ ಕ್ಲಾಸ್ ಮೆಂಟಗ ಮದ್ ಆಕತ್ತ ರಿ ನಮ್ಮ ಮನಯಾಗ ಮನೆೆ ಈಗ ಒಂದ್ ತಿಂಗಳಿಂದ ಮದ್ವಿ ಮಾಡದ ಮನಿ ಬಿಟ್ಟವರ್ಗ ಹಾಕತಾರ ನನಗ
ಏ ಹೌದಾ
ಹ್ಮ ಮದಿ ಬಂದಿದ್ದಕ್ಕೆ ಮನೆ ಊಟ್ಟವರ್ಗ ಹಾಕ್ಯಾರ ನೀ ಮದವೆಂದಪ್ಪಾ ಏ ಮಾಡಪ
ಮತ್ತೆ ಏನ್ ಮಾಡದಪ್ಪಾ ಮತ್ತೆ ಮದ್ ಮಾಡಕೆ ಮಾಡಕ ಅನಾಗ ಆಗ್ತರು ಮನ್ಯಾಗ ಎಲ್ಲಾ
ಹೌದಾ ಸರಿ ಸರಿದವಪಾ ನೀ ಯಾರ ಮದ್ವೆ ಆಗ ಮತ್ತೆ ನಮಮ್ಮ ಕ್ಲಾಸ್ಮೇಟಳ ನೀನೇ ಮೊದಲ್ ಮ್ ಮತ್ ಮೊ ಹಿಂದೆ ಮೊದಲ ತೊಟ್ಲ ಕಾರ್ಯಕ್ರಮ ಆಗಂಗ ಕಾಣತದ ಅಾಕ
ನಂದ ಜಲ್ದಿ ಆದ್ದಂದೆ
ಹಾ
ಹಾ ನಂದೇ ಹಪ್ ಬಂದೆ ಜಲ್ದಿ
ನಿದೆ ಯ್ ಮತ್ತ ಮತ್ತೆ ಬರ್ತ್ತದ ಹೇಳೆ
ಆ ಏನ್ ಮಾಡ್ದ ಮತ್ತೆ ಕಿರಿಕಿರಿ ಹಚ್ಚಾಗೈತ್ರಿ ಮನ್ಯಾಗ ಮಾಡ್ಕಪ್ಪಾ ಮಾಡ್ಕೆ ಎಷ್ಟ ದಿನನ್ ತಿಂಗರ್ ಮನ್ಯಾಗನ್ ಯಾರು ಮಾಡೋರಲ್ಲಾ ಅವ್ರಲ್ಲ ನನ್ನಕತ್ತಿದ್ರ
ಹಾ ಹಾ ಇಲ್ಲ ಯಾವಾಗಾರಂತೆೆ ಮದ್ವೆ
ಮದ್ವೆದು ಇವತ್ತೆಷ್ಟ ಹನ್ನೆರಡು ಜೂನ್ ಮುಂದ ಮುಂದಿನ ತಿಂಗಳು ಆಐದ ತಾರೀಖು ಆನ್ನೋಡ
ಹ್ಮ್
ಹ್ಮ ಬರಂತ ನಮ್ಮೂ ನಮ್ಮೂ ಅವಾಗೂ ಏನು ಕೆಲಸ ಸ್ವಲ್ಬ ವಿಷ ಏನಿಲ್ಲ ಹೊಲ್ದಾಗನು ಆರಾಮ ಹಗನು ಬೆಳಿ ಬೆಳಿ ಬಂದಾವ ನೀರ್ ಬಿಡ್ತನಿ ನೀರು ಮನ ಆಾಗಿರ್ತಾರವತ್ತ ಬರ್ತಂತ ಆದ್ರ
ಬರ್ತೀನಲ್ಲ ಬರ್ಬೇಕು ನೀನ್ ಯಾರಲ್ಲ ಮಾಡೋರ್ಲ್ಲಿ
ಏ ಬರ್ತಿನಾ ಹಂಡ್ರೆಡ್ ಪರ್ಸೆಂಟ್ ನಾಕಕ್ ದಿನ ಮುಂದೆ ಬ ಅಂದ್ರ ಬ್ಬ ಬಿಡ್ತಿನಿ ಹಂಗೇನಿಲ್ಲಲ್ಲ
ಹಾ ಹ ಎಲ್ಲತೇನಾ ಒಂದೆರಡು ದಿನ ಪಸ್ಟ್ ಇದಕ್ಕೆ ಈಗ ಅರಶಿಣೆ ಇರುದಲ್ಲ
ಹ್ಮ್
ನಾವಾಗ ಬಂದ ನಡೀತದ ಈಗ ಮೂರ್ ದಿನ ಇರ್ಬೇಕಕ್ ಅರ್ಶಣ ಮದ್ವಿ ಮ ರಿಸೆಪ್ಷನ್
ಬರಾಮ್ ಬರಾಮ್ ನಿಮ್ ಮದುವೆ ಬರ್ಲಾರ ಯಾರ ಮದುವ ಬರ್
ಹ್ಮ ಮತ್ತೆ ನೀವ ಅಂತ್ರನ ಯಾವ್ ಮಾಡ್ಕಂತೀರನಾ ಹಾ ಎಲ್ಲಾರು ಬರ್ತಾರ ನೋಡಿ ಎಲ್ಲಾರ ಹೇಳನಿ
ಹ್ಮ್ ನಮ್ಮ್ನ್ಯಾಗ ಏನ್ ಹೇಳಾರಂದ್ರ ಗೌರ್ಮೆಂಟ್ ಜಾಬ್ ಆಗತ್ತಾನೆ ಮದುವೇಳ್ಬಿಟ್ಟ
ಹೌದಾ
ಹ್ಮ್ ಅದು ಗೌರ್ಮೆಂ ಜಾ ಇವ್ರು ಗರ್ಮೆಂಟ್ ಅವರು ಯಾವಾಗ ಕರತಾರ ನಾವಾಗ ಅಪ್ಲಿಕೇಶನ್ ಆಕ ನಾ ಯಾವಾಗ ಓದ್ತನೋ ಹ
ಹ್ಮ್.. ಮತ್ತೆ ಯಾವಾಗ ನಿಮ ದಿನ ಸ್ಟಡಿ ಯಾವಾಗ ಕಂಪ್ಲೀಟ್ ಯಾವಾಗಲ್ಲ
ಏನಂದ ಐದಾರು ವರ್ಷ
ಅಬೋ ಬಳ ದೂರ ಆದದ ತಂದ್ರ
ಅಯ್ಯ ಸೋದತರಿ ಅದ್ ನಾವು ಹೊಡದ್ರ ಒಮ್ಮೆ ಆನೆಿ ಹೊಡಿಬೇಕತ್ ಕೂತೀಿನಿ
ಆಯ ಸೌದಾಗತಾನ
ಹ್ಮ್ ಮತ್ತೆ ಇದು ನಿಮ್ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ ಇದ್ರಾಗ ಎಲ್ಲ ಈ ಶಿವಪುತ್ರ ಮಲ್ಲೋಜ್ ಮುಖಂಡಿ ಎಲ್ರೂ ಬಕ್ತಾರ ನಿಮ ಫ್ರೆಂಡ್ಸ್
ಹಾ ಬರ್ತಾರ ನೋ ಎಲ್ಲಾರ ಅವರು ಹೇಳೇನಿ
ಹ್ಮ್ ಹ್ಮ್ ಮತ್ತತ್ ಅವ್ ಬರ್ತದ ಅಂದ್ರೆ ಅವ್ರಗ ದೊಡ್ಡ ದೊಡ್ಡ ರೆಕಮೆಂಡ್ ಇರ್ತದ ಆಕಡೆ ಈಡೆರ್ ಮೆ ಎಲ್ರು ಬರ್ತಾರಪ್ಪಾ ದೊಡ್ಡ ದೊಡ್ಡ ಮಂದಿ
ಹ್ಮ್ ಬರ್ತಾರ ಮತ್ತೆ ಎಲ್ಲಾರ ಹೇಳನಲ್ಲ ಈಗ
ಹ್ಮ್
ಹ್ಮ್ ನಾವ ಏನಿಗೆ ಹೇಳ್ಬೇಕಕ್ ಮಾಡಿದ್ದೆ ಯಾರ
ಮಕ್ಕಳಪ್ಪಗ
ಹಾ ಕೌನಿಗ ನೀ ಹೇಳ್ಬೇಕಕ್ ಮಾಡಿದ್ದ್ಯಾ ಅಹಫೋನ್ ಎಂತ ಒಲ್ಲ ನೋಡಾವ ಸಕ್ಕು ಬಂದಾವನಿಗೆ
ಏ ಇಲ್ಲ ಒಂದು ಮೊನ್ನೆ ಒಂದ್ ಲಪಡ ಆಗ್ಯದ ಲಪಡ ಸಲಯಾಗಿ ಹಂಜಿಬಿಟ್ಟ ನಾವ
ಹೌದಾ ಏನ ಎಳ ಒಂದು
ಈಗ ಅವ್ನ ಜೊತಿ ವಿಡಿಯೋ ಮಾಡಕ್ಂತೇಳಿ ಒಂದ್ ಹುಡ್ಗಿ ಹಾಕೊಂದ್ಗೆ ಮೊದಲ ಒಂದ ಒರ್ ಮೂ ಮಂದಿ ಹುಗರ ಹಕೊಂಡುದುಡಿಯ ಮಾಡ್ತಿದ್ದ
ಹ್ಮ್ ಹ್ಮ್ ಹ್ಮ್
ವಿಡಿಯೋ ಮಾಡ್ಕೊತ್ ಮಾಡ್ಕೊತ ಈಗ ಇವ್ರಲ್ಲ ಮಲ್ಲ ಜಮಖಂಡಿ ಶಿವಪತ್ರ ಹುಗ ಹಾಕೊಂಡ್ ವಡೋ ಮಾಡ್ತಾರ ಹಂಗೆ ಇವಂರಲ್ಲ ಅವನ್ ಕಡ ನ ಮುಕ್ಕಳೆಯಾ ಪೋನಾವ ಆ ಯಾರಿಗೆ ವಿಡಿಯೋ ಹಾಕೊಂಡ್ ಮಾಡಣನಾ ಆಕಿಗೆಗ ಮದ್ೆ ಆಗ್ಬ ಬಿಟ್ಟಾನನ್ ಯಾರಿಗ್ ಗೊತ್ತಿಲ್ಲಲ್ಲ ನ ಕಳವಿಲಿ ಕರ್ಕೊಂಡ್ ಹೋಗಿ
ಹಾ ಹ್ಮ್
ಸಣ್ಣಕ್ ಒಳಗೆ ಲವ್ ಸ್ಟಾರ್ಟ್ ಆಗಿ ಮದ್ವೆೆಯಬಿಟ್ರ
ಹ್ಮ್ ಹ್ಮ್ ಹ್ಮ್ ಹ್ಮ್
ಆದದ್ರೆ ಏನು ಇಬ್ಬರದು ಧರ್ಮಗಳು ಬೇರೆ ಬೇರೆ ಅದಾವಪ್ಪ ಅದ ಜಾತಿ ಬೇರೆ ಇದ್ರೆ ಏನೋ ಆತಿತ್ತು. ಅ ಪ್ರಮೇದಾತ್ತ್.
ಅದೆ ಯಾ ಯಾವ ಕಷ್ಟದಾಗಳಕಿ.
ಇಲ್ಲ ಇಬರದು ಒಟ್ ವಿರುದ್ಧ ಈ ಕಾಷ್ಟ ಹೇಳಂಗರಲ್ಲ ನಾವು.
ಹಾ ಹೌದ ಹೌದು ಹೌದು.
ಇವಂದ ಒಂದು ಧರ್ಮ ಆಕ ಇದೊಂದು ಧರ್ಮ.
ಹ್ಮ್ ನಿಂಗಾವನಾ.
ಹಿಂಗಾಗಿ ಅವ ಏನ್ ಮಾಡ್ಬಿಟಾನ ಪೇಕ್ ಸರ್ಟಿಫಿಕೇಟ್ ಕೊಟ್ಬಿಟ್ಟಣತ್ತ ಹೋಗಿ.
ಅವ್ರಿಗೆ.
ಹ ರರಿಜಿಸ್ಟರ್ ಮ್ಯಾರೇಜ್ ಆಗೇನ ಹೋಗಿ.
ಹ್ಮ್ ಹ್ಮ್ ಹ್ಮ್.
ಆಗದ್ ಬಿಟ್ಟು ಅವ್ರ ಊರ್ಬಿಟ್ಟು ಬೇರೆ ಡಿಸ್ಟ್ರಿಕ್ದ ಆಗಬೇಕನ.
ಅಬ ಮಸ್ತ ಇದ ಮಾಡ್ಯನಪ್ಪಾ ಅವನು.
ಅಲ್ಲೆಲ್ಲೇ ರೆಕಮೆಂಡ ಇಡ್ದು ಅಲ್ಲಿ ರರಿಜಿಸ್ಟರ್ ಆಫೀಸ್ದಾಗ ಪೇಕ್ ಸರ್ಟಿಫಿಕೇಟ್ ಕೊಟ್ಟು. ಮ್ಯಾರೇಜ್ ಆಗಬಿಟ್ಟಂದ್ರ ಅದು ಲಪಡ ಆಗಿ ಎಲ್ಲರೂ ಅಂದ ಮ್ಯ ಕೇಸ್ ಹಾಕಿ. ಅವನ್ ಐಡಿ ಎಲ್ರರು ರಿಪೋರ್ಟ್ ಹೊಡದಾರಪ್ಪಾ. ಹ್ಮ ಮೊನ್ನೆ ಎಲ್ಲ ಮೂರ್ ತಾಗ ನಾವ್ ಅಂಟಿದ್ದೆ ಒಂದಷ್ಟ. ಜನ ಬಂದ್ರು ಒಂದು ನಾಲ್ಕೈಐ ಮಂದಿ ಬಂದು ತರಬಾಬ ಗಾಡಿ ಅಂದರು ತರಬಿದೆ. ಆ ಫೋನ್ ಕೊಡ ಅಂದ್ರು ಫೋನ್ ಕೊಟ್ಟೆ ಯೂಟ್ಯೂಬ್ ಆನ್ ಮಾಡಿ ಶೂ. ಒಳ ಒ ಐಡಿ ಪರ್ಟ್ ಹಾಕ್ಬಿಟ್ರಿ ನ ಅಂದ್ರೆ.
ಹ್ಮ್ ಹ್ಮ. ಅಂದ್ರ ಈಗ ರಿಪೋರ್ಟ್ ಹೊಡದ್ರ ಏನ್ ಐಡಿ ಇದ್ದೇನೀಗ.
ಹ್ಮ್ ಮತ್ತ ಇಲ್ಲಿ ಒಂದ್ ಎಷ್ಟು ಅವ್ನಿಗೆ ಎಷ್ಟು ಸಬ್ಸ್ಕ್ರೈಬರ್ ಅಂದ್ರ ಒಂದ್ ಇಪ್ಪತ್ತು. ಮೆಡಿ ಪತರು ಲಕ್ಷ ಸಬ್ಸ್ಕ್ರೈಬರ್ ಇದ್ರು.
ಹ್ಮ್.
ಒಂದ ಲಕ್ಷ ಜ ಸಬ್ಕ್ರೈಬರ್ ರಿೋರ್ಟ್ ಆಡ ಬಿ್ರ ಡಿ ಮುಗಿದ್ ಸ್ವಿಚ್ ಆಫ್ ಆಗಿಬಡ್ತದೆ.
ಬಾಳ ನುಕ್ಸನ್ ಆಯ್ತ್ ಅವನ ಅಂದ್ರ.
ಹ್ಮ್ ಏನ್ ಮಾಡ್ತಪ ಈಗ ಈಗ ಪೂರಾಗ. ನಮ್ಮ ಊರಾಗ ಒಂದ ಹಂದ ರಿಪೋಟ್ ಹೊಡೋದು ಅವ್ ಹ ಮಂದ ಹಂದ ಕುಕು ಇಡೀ ಊ ತು ಪೋರ್ಟ್ಡ್ಕೊಂಡುಂಗ ಹೋಗ್ ಬಿಟ್ರ ಐಡಿ ಯ ಎಲ್ಲಲ್ಲಾಗಿನತ್ತದ ಹೋಗ್ಬಿಡ್ತದ.
ಹ್ಮ್ ಎಲ್ಲಿ ಇರ್ತದ ಆಯ್ತು ಹೋಗ ಕುಡ್ತದ ಅಪ್ಪಾಪಾ ಹಿಂಗ ಯಾಕ ಮಾಡ್ಬೇಕ ಹೇಳ ಅವನು ಹ. ಅನುಪ ಮತ್ತೆೇನ.
ಏ ನಮ್ಮ ಜನನ್ರ ಬತಕ ಬುದ್ದಿಲ್ವ ಮರ ಏನ್ ಹತ.
ಪಾಪ ಅವರಪಾಡಿ ಕ ಅವರುತರ ನಡಿ. ಇವ್ ಅದ ಇವ್ ಅವ ಮಾಡ ಮದುವವಿ ಮಾಡ್ಲಿಂದ್ರ ಅಂತ ಇವ್ರು ಯಾವ್ದ ರಿಪೋರ್ಟ್ ಡೋ ಅ. ಮಾಡ ಎಕ್ ಮಾಡುವ ಹ್ಮ. ಹ್ಮ್ ಸುಮ್ಮನೆ ಮಕ್ಕಳು ಏನು. ತಾವೇನ್ ಮಾಡಲ್ಲೇನನ್ಬೇಕ ಹಂಗೆ ತಾವನ್ ಜಿಗ್ಗಿ ಮಂದಿ ಮಾಡಿ ಮಾಡಿರಲ್ಲ.
ಎಲ್ಲಾ ಮಾಡ್ತಾರ ಮುಚ್ಚಾಕ್ತಾರ.
ಹ್ಮ್ ಒಳಗಿಂದೊಳಗ ಇರ್ತಾರ ಸುಮ್ಮ್ನೆ ಹೊರಗಿಂದ ಹೊರಗೆ ಅಷ್ಟೇ ಇವ್ರು.
ಹಾ.
ಹ್ಮ್.
ಏನ್ ಹೇಳ್ಬೇಕಪ್ಪಾ ಅಂತ ಏನ್ ಹೇಳಕ್ ಆಗಲ್ಲ ಅದ ಸುಮ್ಮ್ ನಮ್ಮ್ ಅಷ್ಟೇ ಅರ್ಬಕನ್ನ. ಊಟಾಯತನ
ಹ್ಮ್ ಹ್ಮ್.
ಏನ ಎಲ್ಲ ಮದುವೆಗೆ ದೊಡ್ಡ ದೊಡ್ಡ ಗೆಸ್ಟ್ಗಳೆಲ್ಲ ಬರ್ತಾರ ಮತ್ತೆ. ಗೆಸ್ಟ್ಗಳು ಬರ್ತಾನ ಅಂತ ಹೇಳಿ ನಾವು ಬಂದವ್ರೆ ಮರ್ತೇಪ ಅಲ್ಲಿ.
ಏ ಹಂಗೆಂಗ ಮರ್ಯಾಗ ಬಾರದುು ನೀವ ಎಲ್ಲ. ಅತ್ ದೊಡ್ಡವ್ರ ಏನಪಾ ಒಂದಿನ ಇರ್ತಾರ ಹೋತಾರ. ದೊಡ್ಡವ್ರಕ್ಕೆ ಹ್ಮ್ ನಮ ದೋಸ್ತರು ನಾವು ಎಲ್ಲಾ ಇರ್ಬೇಕು.
ಕೆಲವೊಬ್ರು ಇರ್ತಾರ ನಾವು ಒಂದೊಂದ್ಸಲ ಅನುಭವಿಸಿೀ ಮೊದ್ ಫಸ್ಟ್ ಕರ್ದಿರ್ತಾರ ಅವ್ರ ಏನು ಅವ್ರು ಕರ್ದಾರಂತೇಳಿ ನಾವವು ಹೋಗಿರ್ತಿ ಅಲ್ಲಿ ಹೋಗೋಣ ನಮಗ ಒಂದ್ರ ರೆಸ್ಪಾನ್ಸ್ ಏ ಮಾಡೋಲ್ಲ ಯದ ಇರ ಮಂದಿ ಒಪ್ಪ ಅನಿಸಿು ಕೊಡ್ತದಾ
ಹೌದೌದ ಇರ್ತರ ಕೆಲವ ನಾ ಗೊತ್ತಲ್ಪಾ ನಿನ್ಗೆ ಹೆಂಗನ ಅಂತ ಮೊದ್ಲಿಂದನೇ ಎಲ್ಲ ಸ್ಕೂಲ್ ಎಲ್ಲ ಕಾಲ ಕೇರಳ ಮಳ ಮಾಡಡಿ
ಏ್ ಹಂಗೇನಲ್ಲಾ ನಮ್ಕಿ ಐತಿ ಸುಮ್ ಒಂದ್ ಮಾತ ಅನಂಗ ಇರ್ತದ ಕಾಮಿಡಿಿಗೆ ಅಂದೆ ಮತ್ತತ್ ಸೀರಿಯಸ್ಸೇನ ಆಬೇಡ
ಹ ಇಲ್ಲ ಎಲ್ಲ ಸೀರಿಯಸ್ ಇಲ್ಲಪ್ಪಾ ಸೀರಿಯಸ್ ತೊಗೋಲಾ ನಾನೇ ಹೇಳ್ದನೆ ನಿ ಹೂ
ಮತ್ತ ಊಟಕ್ಕೆ ಏನೇನ್ ಮಾಡಸ್ತಾರ ಅಡಗಿ
ತ್ತ ಊಟಕ್ಕ ಹೂ ಚಿಕ್ ಈ ಮಾಡಸಕ್ ಮಾಡಿದ್ವಿ
ಹೌದಾ ಈ ಚಿಕನ್ ತಿನ್ಲಾರದ್ರರಿಗೆ
ಚಿಕನ್ ತಿನ್ಲರ್ಡೆಗೆ ಮತ್ತೆ ಲಿಂಗಾಯತ್ ಊಟ ಮಾಡಸ್ಬೇಕ
ಮತ್ತಿ ಪಲ್ಲೆ ಶೆಂಗಾಯಂಡಿ ಮೊಸರ
ಹೂ ಮತ್ತೆ ಆಲೂಗಡ್ಡೆಯ್ತ
ಹೂ ಹೂ ಮಾಡ್ಸಾರ ಮಾಡ್ಸರಂ
ಯಾವ್ದನ್ನ ಒಂದು ಹಾಲ್ನ ಕಡೆ ಯಾವ ಚಲೋ
ಹಾ ನನ್ನ ಪಚ್ಚದ್ದು ಒಂದ್ ಆತ ಫಂಕ್ಷನ್ ಆದ
ಹೌದಾ
ಹೂ ನಮ್ಮ್ವರ ಪರಿಚಯ ಇದ್ದಿದ್ದೇ ಅದ ನೋಡ ಆ ದೂರ ಆಗ್ಬೋದ ಅನಸ್ತದ ನಿಮಗಲ್ಲಿಗೆ
ಹ ಮದ ಏನ್ ಮಾಡತಿಪ್ಪ ಇಲ್ಲಿ ಮನ ಬಲಿ ಮಾಡ್ಬೇಕಂದ್ರ್ನು ಈಗ ಹೆಂಗಳೆ ಇವಾಗ ಮಳೆ ಗಾಳಿ ಬಿುಡ್ತದ ಮನ ಬಲ್ಲಿ ಅದು ಮಾಡ್ಬೇಕಂದ್ರ ಹೂ ಮತ್ತೆ ಮದುವಿ ೇಜ್ ಗೀಜ್ ನಡದ ೋ ಗಿಟ ಹೊಡಕತ್ ಮಳೆ ಗಿಳಿ ಗಾಳಿ ಬಂದಪ್ಪ ಅಂದ್ರ ಏನ್ ಮಾಡಡತ್
ಹೂ ಅದೊಂದು ಕರೆಕ್ಟ್ ಅದ ನೋಡಂ ನ ಇಲ್ಲಿ ನಮ್ಫ್ರೆಂಡ್ದ ಒಂದು ಫುಂಕ್ಷನ್ ಅದಲ್ಲ ಗೋಗಿ ಪಫಂಕ್ಷನ್ ಅಲ್ಲಂತ ಹೇಳಿ ಅದು ನಾನ ಕುಚ್ಕೊಂಡೆ ಅದ
ಹೌದನಾ
ಹೂ ಅವ ನಾನ ಇಬ್ರು ಸಣರದಾಗೆ ಸಾಲಿ ಕಲ್ತೀವಿ
ಹೂ ಹೂ ಹೂ ಹೂ
ಹೆಚ್ಚು ಕಮ್ಮಿ ಮಾಡಿ ಮಾತಾಡಂತ ಅವ ಷ್ಟ ಹೇಳ್ತಾನದ್ರ ಅರ್ಧಾನೇ ಮಾಡಿಸಬಿಡ್ತನ್ಮ ಬಿಲ್
ಹ ಅದೇ ಮಾತಾಡ್ರಿ ನಡತದ್ ನೋಡ ಈ ಕಡೆ ಮಾಡಿಬೊಡಂಬ್ರಿ ಸುಮ್ಮ ಅಲ್ಲಿ ನಾಮ್ ಊರಲ್ಲಿ ಆಗಲ್ಲ ಮುಂದಿ ಮುಂದೆ ಮಾಡ್ಬೇಕು ಎಲ್ಲಾ ಅವ್ರ ಕೊಡ್ಬೇಕು ಎಲ್ಲಾ ಊಟಕ್ ಕೊಡ್ಬೇಕು ಅದ ಕೊಡ್ಬೇಕು ಅಂದ್ರ ಈಗ ಹುಡುಗರುನು ಒಬ್ಬೊಬ್ರು ಚಲೋ ಚಲೋ ರೆಡಿ ಆಗಿರ್ತಾರ ಮದ್ ವ ಅಂದ್ರರು ನಡೀಪಾ ಊಟ ಕೊಡ್ಬೇಕಕ್ ಅದ ಕೊಡ್ಬೇಕಂತ ಮತ್ತೆ ಗಓತ್ತರ್ತಾರ ಕೆಲ್ಲ ಹೂ ಹೂ ಮತ್ತೆ ಎಲ್ಲಿ ಬಾ ಸುಮ್ಮನೆ ಈ ಕಡೆ ಕೊಟ್ಟಬಟ್ ಅಂದ್ರ ಎಲ್ಲಾ ಅವ್ರೇ ಸಾರ್ ಗರು ಮಾಡ್ಿಕ ಅಂತ ನಡೀತದೆ
ಹೂ ಅದೇ ನೋಡಮ್ಮ ಮಾತಾಡ್ತನಿ ಮತ್ತ ಅವರು ಎಲ್ರಿಗ ಒಂದ್ ನಲ್ವತ್ತು ಒ್ ಮೂವತ್ತೈದ ಹಿಂ ತೋತಾರ ನ ಒಂದ್ ಹತ್ತಕ್ ಮುಗಿಸಸ್ತಂತ ಯಾಕಂದ್ರ ಎಲ್ಲ ನಾವೇ ಮಾಡೋರ್ವಿ ಅವ್ರ ಒ ಮಕ್ಳ ಫಂಕ್ಷನ್ ಅಲ್ ಬರ ಬಾಡಿಗೆ ಕೊಟ್ಟೆ ಅಷ್ಟಷ್ಟು ಗಳಿಸಸ್ತಾರೆ
ಹೂ ಹ ಅದಕ್ಕ ಅ
ಹೂ ಮಾತಾಡಂತ ನೀನು ಹಂಗೆ ಟೆನ್ಷನ್ ತೊಗೋ ನಾವ್ ಇರ್ತ ನೀ ಟೆನ್ಷನ್ ತೊಗೋಳಬೇಡ
ಹ್ಮ್ ಎಲ್ಲಕ್ಕ ಹೂಸರಿ ತಗೋ ಅಚ್ಚನಿ ತಗೋ ನಿಂಗೆ ಮತ್ತೆ ಹೂ ಹಾಗಾದ ನ್ ಹೂ
ಹೂ ಉಡುಪಿ